ಹಲೋ ಮಾಡತ ಮಣಪೂರನ್ ಬಾಣಿಯರ್
ಬ ಕನ್ಸಬ್ ಬರ್
ಆಶೇ ನಬದ ಪ್ರಕಲ್ತ
ಹಾ ಹಾ ಕಸತ
ಎಸ ಪತ್ರ ಏನು
ಬೇಡ ಅಂತ ಬೇಡ ಮಾಡತ್ ಮಾಡ್ಬಿಡು ಮಾರ್ಕ್ ಮಾಡ್ಬೋದಲ್ಲ ಹೆಂಗಂದೆ ಮಾರ್ಕ್ ಮಾಡ ಹಲೋ ಹಲೋ
ಹಲೋ ಇ ನ ಹ್ಮ ನಮ ಹ ಬೈನ್ ಹಾ ಮುಡತು ಇಲ್ಲಿಾ ಮಂಗಷ್ಟ ಹ
ಊಟ ಊಟ ಊಟ ಹಾ ಆತಪ್ಪ ಏನ್ ಮಾಡಿದ ನೀ
ಪತಿ ಪಲ್ ಸಾಂಬಾರ
ನಮ ಕಡೆ ಸಾಂಬಾರ ಚಪಾತಿ ಯಾದೇ ಬೇರೆ ಯಾವವುೋ
ಬ್ಯಾರೆದಿದ್ರೆ ಮಾಡಲ್ವೇನು ನೀನು ಬ್ಯಾರೇನ್ ಮಾಡೋದಿಲ್ಲ ನೀವು ನಿಂಬಲ್ಲಿ
ನಾಳೆ ಇಲ್ ನಾಡ್ದಾಸಂಡೆ ಬಿರಿಯಾನಿ ಅಥವಾ ಚಿಕನ್ ಇರುತ್ತೆ
ಹಬಬ ಬಬಬಿರಿಯಾನಿ
ಯರ್ಕಂದ್ ಮಾಡಿತಾರ
ಹಾ
ಮತ್ತ ಆಮೇಲೆ ಮುದ್ವಾರ್ಕೊಮ್ಮೆ ಇದು ಮಾಡ್ತಾರ ಎಗ್ ರೈಸ್ ಮಾಡಿರ್ತಾರ
ಎಗ್ರೆಸ
ಹಾ ಚಲೋ ಆಗಿರ್ತೈತೆ ಒಂದು ಸಲ ಚಲೋ ಆಗಿರಲ್ಲ
ಹಾ ಈ ಬುಧವಾರ ಎಗ್ ರೈಸ್ ಏನಿಲ್ಲ
ಏ ಇರುತ್ತೆ
ಈ ಬುಧವಾರ ಬುಧವಾರ ಎಗ್ ರೈಸ್ ತಿಂದಿಲ್ಲ ಅಂಗ
ಹೌದಾ
ಹ್ಮ ಮತ್ತ ನಿಮ್ಮಲ್ಲಿ ಇದು ಎಂಕಟೈನ್ಮೆಂಟ್ ಪ್ರೋಗ್ರಾಮ್ಗ್ರಾಮ್ ಹಚ್ಚಿದಿ
ತೆಗಿಬೇಕಪ್ಪಾ ಇದನ್ನ ಅನ್ಸ ಹೊ ತೆಗಿಬೇಕು
ಹಾ ಈ ಸವಾ
ಅವ ಒಂದ್ ಹೆಚ್ಚುಕ್ಕಮ್ಮಿ ಒಂದ್ ಮೂವತ್ ಇಪ್ಪತ್ತ ಇಪ್ಪತ್ತರ ಕಡೆ ಡೈರಮಕವು
ಹತ್ತನ್ನೆರಡು ಟೆಲಿಗ್ರಾಮ್ ಆತಾವುಟೋಟಲ್
ಹಾ ಹೆಚ್ಚು ಕಮ್ಮಿ ಇಪ್ಪತ್ತೆರಡು ಎಕ್ಸ್ಪಿರಿಮೆಂಟ್ ಏಳರ
ಹ್ಮ್ ಹ್ಮ್ ಹ್ಮ್
ಇಪ್ಪತ್ತೆರಡ
ಮೊಕ್ಕಳದಾಲ
ಆಮೇಲೆ ಎನ್ ಈ ಪೀ ಪೀ ನಾ ಅಲ್ಲಾ ನೀ ತಿಥಿಲ
ನಾ ಡೈಗ್ರಾಮಾ ಹಲೋ ಡೈ ಡೈಗ್ರಾಮ ಡೈಗ್ರಾಮಾ
ಹ್ಮ್ ತೈಟಲ್ಲಂದೆ
ಈಗ ತೆಗೀತಿ ನೋ ಈಗ
ಹೌದ
ನೀತ್ತಗತ್ತಗಲ್ಲ ಹ್ಮ
ತಗಲಿಗ
ಈ ತೈಬೇಕ ಕೋಣ ಈ ತೈಬೇಕ
ಪಟ್ಟಾ ಒಂದು ತೆಗೆ
ಇ ಯಾರ ಸ್ಟಾರ್ಟೆ ಮಾಡಲ್ ನ
ಸ್ಟಾರ್ಟ್ ಹೇ ಮಾಡಿಲ್ಲ ನಾ ಹೌದ ಆಮೇತ್ತ ಏ ಮ್ ಬಿಟ್ಟಲ್ಲಏನು ಹ ನೋಡ್ಸ ಹಸ ಮಿಟ
ಏನು
ಅ ಪ್ರೈಮರಿ ಸೆಕಂಡೈಮರಿಟೆಟರಿ
ಬರ್ದಿದ್ದಿ
ಬರ್ದಿದಿ ಯಾರ ಕದ ಕುಂು ನವು ಹಾ ಬರಿಬೇಕೀಗ ಇವತ್ತದ ಕೆಲ್ಸ ಮಾಡ್ರಿ
ಹಾ ಫುಲ್ ಅದ
ಓ ಹೌದನಾ ಯಾರಾರು ಹೋಗಿದ್ರಿ ಇಷ್ಟರು ಎಲ್ಲಾರೂ ಕರ್ಕೊಂಡಿದ್ರ ನಿಮ್ಮ್ ಅಷ್ಟೆ
ಏ ನಾವವು ನಮ ದೋಸ್ತರು ಎಲ್ಲರೂ ಹೋಗ
ಯಶು ಮಂದಿ
ಐದತ್ತು ಐದತ್ತು ಒಂದೆ ಹೇಗಿದ
ಯರಿ ಎಷ್ಟ ಇರ್ತೀರಾ ಮುನ್ನ ಐದುರು
ಐದನೂರು ಐದನೂರು
ಓಹೋ ಯಾರ್ ತರಸೇರ ಯಾರ ತರಸೇರ
ಮತ್ತ ನೀರ್ ಬರತಿಲ್ಲ ನೀದ ಅಷ್ಟ ತಡಿ
ಮರ್ದಿದ್ದೆ ಸ್ವಲ್ಪ ಹೊರಗಡೆ ಕೆಲಸ್ ಇತ್ತು ಹೊರ್ಗಡೆ ಕೆಲಸ ಹೋಗಿದ್ದೆ
ಹಲೋ ರಿ
ಅದ ಕೆಲಸ ಹ ನಾಳೆ ನೋಡ ಹೆಸರು ಅಕಸ್ಮತ ನಾಳೆ ಎಂತ ಅನಸುತ್ತಾ
ಹಂಗೆ ಮಾತಾಡ್
ಏ ಮಾತಾಡ ಕೋತ ಡೈಗ್ರಾಮತನ ಹ
ಹ್ಮ
ಹ ಹ ಹ ಪ ಹ್ಮ ಮತ್ತೆ ಎರಡು ಕೇಳಂಗರ
ಹ್ಮ ಮತ್ತ ಮುಗಿಸಬೇಕತ್ತಪ
ಹ ಹ ಮತ್ತೇನಪ್ಪಾ
ಏನಪ್ಪ ನಾ ಒಂದು ಸಾಕ ಆಗೇದ ಬೋರಆಗಲಕ್ ಅತ್ತದ್ ಬಟ್ ಏನ್ ಮಾಡೋಮಿ ಮಾತಾಡಬೇಕ್ ಆತದ್
ಹ
ಹ್ಮ್
ಹ್ಮ
ಊರಿಗೆ ಹೋಗಲ್ಲ ಏಲ್ಲಿ ಹೋಗಲ್ಲ ಸೀದಾ ಕಾಮನ್ಫ ತೊಂಡ್ರೆ ಹೋಗ್ತೀನಿ ಊಗಿ ಇಲ್ಲಾಂದ್ರ ಸೀದಾ ನೆಕ್ಸ್ಟ್ ಸೀದಾ ನೆಕ್ಸ್ಟ್ ಇದಕ್ ಹೋಗ್ತೀನಿ ಅಂತಾರ ಸೆಮ್ಮಗದು ಹ್ಮ್ ಸೇಮ್ ಮುಗಿದು ಹೋಗ ಪ್ಲಾನ್ ಆಗ್ದೀನಿ ಹ್ಮ್
ನೋಡ ಹ ಹಾ ಯಏನ್ ಭರತ್ ಅವ್ರ ಏನಂದ್ರ ನಾವ್ ಅಂದಂಗ ಮಾಡ್ತಾರ ಹತ್ತ ಅಂಗ ಅಂದ್ರ ವತ್ತ
ಏ ಹಂಗೇನ ಇಲ್ಲ ಬಟ್ ಹಳ ಹಂಗಂಗೆಟ್ಟಿಂದ
ಓ ಆ
ಹೂ ಮತ್ತ
ಹೂ ಮತ್ತ ಗರ್ಲ್ಸ್ ಹೂ ಹಂದಾರ ಏನ್ ಅವರು
ಹೇ ಗರ್ಲ್ಸ್
ನ ನಮ್ ಕಡೆ ಆದ ಕೇಬಟ್ರ ಮೂೋದ ಬಾಯಸ್ರ ಹ್ಮ ಹ್ಮ ಹ ನೀವ ನೀವ್ ಹೆಂಗರ ತಗೊಂಡ್ಬಿಡ್ತರಿ ತಗೊಂಡ ತಕ್ಷಣ ಅವ್ರಿಗೂ ಯೂಸ್ ಆಗಿಬಿಡುತ್ತೆ
ಹ್ಮ್
ಹಾ ಎಷ್ಟ್ ಹತ್ತನ ಹನ್ನೆರಡು ದಿನ
ಏ ಐದಾರ ದಿನ ಹೋಗ
ಐದಾರ ಟ
ಅಷ್ಟೇ
ನಿಮ್ ಕಡೆ ಹಬ್ಬ ಮಾಡ್ತತಾರ
ಹ್ಮ್ ಮಾಡಡ್ತಾರ ನ ಮೂರ ಮಾಡ್ತಾರಲ್ ಜೋರ್ ಮಾಡ್ತಾರ ನಂಬಲ್
ಕಲ ಆ್ ನಮ್ ಕಡೆ ಜೋ ನಮ್ ಕಡೆ ಜೋರ ಆಗತ್ತೆ
ಹೋಗಬೇಕು ಹೋಗ್ಬೇಕು
ಓಕೆ ಮಸೂಡಿ ಕೊಟರು ಮ
ಸಟು
ಮನ್ಯಾಗ ನೋಡ್ಬೇಕು ಫಸ್ಟ್ ದನ್ಸರಿ
ಸಟ್ಟೆ ಕೊಟ್ಟ
ಕಟ ನ
ನೀವು್ ನಿಮ್ ಊರ ಯಾವ್ದ
ಹೋಗಕ್ ಒಂದಿನ ಬರಾಕ್ ಒಂದಿನ ಗಜೇಂದ್ರ ಕಡ ಯರು ಗಜೇಂದ್ರ ಕಡ ರೇಂದ್ರ ಕ್ಮ ಗದ ಗದ್ದನ ಗ ಗ
ಎಲ್ಲಿ ಬರ್ತ ಗದಾಗ ಬಲಿ ಬರ್ತದಲ್ಲ ಗದಗ್ ಬಲಿ
ಅರವತ್ತು ಕಿಲೋಮೀಟರ್ ದೂರ ಒಂದುಾಸ
ಅಂತ್ರೆ ಈ ಬಸ್ ಕಡೆ ಸಿಕ್ತ ಮ ನೀ್ ಈ ಕಡೆ ಶಾಪರ್ ಮ್ಯಗಿಂದ ಹೋಗ್ಬೇಕು ಒನ್್ ಕಡೆ ಹೋಗ್ಬೇಕು ತೊಳಗ ಜರಿ ಕಡೆ ಹೋಗ್ಬೇಕು
ಶಾಪೂರ್ ಸುರ್ಪುರು ಕಲಬುರ್ಗಿ ಇದೆ ಕರ್ಬಸೂ
ಗುಜಬರ್ಗ
ಆ ್ರೇನ್ ಹ ಕುಂತ ಅಲ್ಲಿ ಹೋಗ್ಬೇಕು ಟ್ರೈನ್ ಕ್ರ ಬಸ್ಿಗೆ ಹ ಈ ಕಡೆ ಹೋಗಬೇಕ ಆಲ್ಮೋಸ್ಟ್ ಬಸ್ ಕೆ ನಾನ ಆ ಕಡೆ ಹೋಗಿ ಮತ್ತಲ ಆ ಕಡೆ ಆಟ ಸೇಮ್ ಆಗುತ್ತೆ ರೇಟ್ಲ್ಲಿ ಮಟ್
ಹ ಇದಕ್ಕ ಯಾದ್ಗಿರಿ ಹೋಗ್ಬೇಕುಪ್ಪಾ ಯಾದ್ಗಿರ್ಲಿ ಹೋಗ್ಬೇಕು ಟ್ರಿ ನೀಗೆ
ಅತ್ತನ
ಅಲ್ಲಿೂರ ಅ ಮೂವತ್ಲ
ನಲ್ವತ್ತೈದಿನ
ಹ್ಮ್ ಅಲ್ಲತ್ತ
ಕಲಗಿ ಎಷ್ಟ ಐತ ಇಲಂದ್ರ.
ಹ.
ಕಲಬುರ್ಗಷ್ಟ. ಹ ಹಾ ಹೌದ ಅಲ್ಲಿಂತ್ರ ಇದ. ಅದ್ ಯಾರ ಯಾದ್ಗರಿ ಪೋ ಇದ ಸ್ಟೇಷನ್ಿಗೆ ಅದಕ್ಕ.
ಏ ಅದ ನಂಗ ಅಷ್ಟನ್ ಬರಬರ್. ಪುನಲ್ ಬಟ ಅಗರ್ ಬಗ್ಗೆ.
ಹ ಹಾ ದೂರ ಆಗತ್ತೆ ಪ್ಲೇಸ್ ಅಲ್ಲ. ಮಾತ್ರ ಅಲ್ಲೇದಾ. ಹೌದಾ.
ಹ್ಮ್ ನಿಂಗ ಎಷ್ಟ ಹತ್ತಾರ ನಿಮ್ ಉಊರಿ ಹಲಕ್ ರೊಕ್ಕ ಇಲ್ಲಿಂದು.
ನಂದು್ ಹೆಚ್ಚಕ್ಏಳ್ನೂರ ಐವತ್ತು ರೂಪಾಯಿ ಹೋಗುತ್ತೆ.
ಭೋಗಕ.
ಹಾ ಬಸ್ಿಗೆ ಬಸ್ಸಗಾದ್ರೆ ಹೋಟಲ್ ಎನೂ ಇತ್ತು ಬರ ಎೂರತ್ತು ಐನೂರು ರೂಪಾಯಿ.
ಐನೂರು. ಹೌದಾನ.
ಹ್ಮ್.
ಮತ್ತ ನಿಮ್ ರೂಮ್ ಮೇಟ್ ಕಿರಣಂಟಿ ಏನಂತ.
ಹ ಅನ್ಕೋೊಂಡ.
ಹ್ಮ್. ಹಏನಪ್ಪ. ೀ ಮಸ ಮೆಸೇಜ್ ಮಾಡಕೊತ್ತರ್ತ ಇಪ್ಪತ್ನಾ ಗಂಟ.
ತ್ತನಾ.
ಎಾಲಿ ಕು.
ಖಾಲಾಲಟ್ಟಂಗ ಎಲ್ಲ. ಹ್ಮ್ಮ್.
ಹೇ ಹೇರ್ ಕ ಬಸಲ್ ನೀ ಹೇರ್ ಓರ ಹಬ.
ಯಾವಾಗ ಓದ್ತದ ಯಾವಾಗ ಸ್ವಲ್ಪ ಆಟೋದ ಸಾಕ ನಡತೈತೆ.
ಅದ್ಕ ಅಜ್ಜಿನ್ ಹಾಕ್ ಅ ಒಂದು ಹೊಸಲ್ಪ್ ಹೋದ್ರೆ. ಹಂಗೆ
ಹೌದು
ಸಲ್ಪರ್ಬೇಕು ಬಕಬರಿವು
ಹಾ
ಮತ್ತ
ಮತ್ತೇನಿಲ್ಲಪ್ಪಾ ಏ ನಿಮ್ ಗದ್ದೆಡವರ್ ಎಲ್ಲಿದಾರೆ?
ಗದ್ದಾಡೋರು ಬ್ಯುಸಿ ಇದಾರ ಫೋನ್ಯಾಗ್ ಮಾತಾಡರ ಬ್ರೋ.
ಓಹೊ ಅವನು ಫೋನ್ಯಗ್ ಬ್ಯುಸಿ ಜಾಸ್ತಿ ಐತನಿ ಈಗ ಹಂಗಂದ್ರ?
ಹ್ಮ್ ಎಲ್ಲಾ ಆ ಕಡೆಯಿಂದ ಫೋನ ಹಸ್ತಾರ ಅವ್ರಿಗಿ ಫ್ಯಾನ್ ಫಾಲೋಇಂಗ. ಹ್ಮ್
ಮತ್ತೆ ಟ್ರಿಪ್ಗೆಲ್ಲಿ ಹೋಗಿಲ್ಲ ನೀ ಇನ?
ಹೋಗಬೇಕೋ ಈ ಸಲಿ ಟ್ರಿಪ್ ಪ್ಪಿಗೆ
ಎಲ್ಲೇ?
ಗೋವಾ
ಎಲ್ಲೇ? ಎಂತ ಪ್ಲೇಸ್ ಅಮ ಅಲ್ಲಿ ಬಿಟ್ಟ ಮತ್ತೆ ಎಲ್ಲಿ ಹೋಕ್ಕಿರಿ ಅದೊಂದ ಪ್ಲೇಸ್ ಏನ?
ಗೋವಾ, ರಾಮೇಶ್ ಶ್ವ್ರಂ ಮುರ್ಡೇಶ್ ವರ, ಲೂನಾವಾಲಾ
ಹ ಹಾ
ಸಕ್ಲೇಶಪುರ ಹೋಗ್ಬೇ
ಹಂಗ ಇನ್ನ ಒಂದ್ ಎರಡ್ ವಾರ ಆಕತ್ ಎರಡ್ ವಾರ ಆಗತ್ತೇನ ಹೋಗಕ್ಕ.
ಇಲ್ಲಾ ಐ ಥಿಂಕ್ ಸೆವೆನ್ ಡೇಸ್ನ್ಯಾಗ್ ಎಲ್ಲಾ ಕವರ್ ಆಗ್ತಾವ್ ಹ್ಮ್.
ಏನೋ ಟ್ರಿಪ್ಪ ಈಗ ಏನ ಐತೊ ಏನೋ ಫೋರ್ ತಾರಿಕ್
ಅದು ಅದು ಗದು ಹೋಯ್ತದು. ಈ ಸದ್ದೇ ಬಾಳ ವೇಸ್ಟ್ ಮಾಡ್ರ ನಮಗ ಹೆಂಗ ಮಾಡ್ರ ಬರಿ ಇಪ್ಪತ್ತೊಂದ ದಿನೇ ಮಾಡ್ರ ರಾವೇಬಿ ಅವ್ರಗಿ
ಅವ ಹಂಗ ಎಷ್ ಎರಡ್ ಎರಡ್ ಪಟ್ಟ್ರ ಒಂದ ಪಟ್ಟ ಆಗ್ಲೇ ಕಮ್ಮಿ ಮಾಡ್ರ ಹಂಗನ್ರಾ
ಹ್ಮ ಮೂರ್ ತಿಂಗಳ ಹೋಗಿ ಒಂದ್ ತಿಂಗಳ ಮಾಡೇರ.
ಮತ್ತ ಆಮೇಲ ಚೇಂಜಸ್ ಹೊಟ್ಟತಿ ಈಗ ಸಿಕ್ಸ್ತ್ಡಿಂಗ ಮೇಲೆ ಗೊತ್ತಾಗತ್ತೆ ಹೆಂಗ ಎಲ್ಲನ ಅನ್ನುದ
ಹ್ಮ್.
ಹ ಹಾ.
ಹಾಳಾಸ ಮಾಡಿರ.
ಹಾಗ ಹೋಗತಾ ಈಗ .
ಹ್ಮ್ ಮಕ್ಕೊತಿನೋ.